ಇಲ್ ಗೊತ್ತ್ಿದೆ ಏನಂತ ಹೇಳಿ ಕಲ್ ಫಿಫ್ಟೀನ್ ಟೈಮ್ಸ್ ಮಾಡ್ಬೋದ ಅದ್ರೊಾಗ ಈಗ ಆಲ್ರೆಡಿರಡ್ ಎರಡ್ ಸಲ ಕಟ್ ಆಗೈತಿ ಸೊ ಅದ ಪಾಯಿಂಟ್ಸ್ ಆಡ್ ಆಗಿಲ್ಲ ಹ್ಮಞ
ಓನ್ಲಿ ಕಾಲ್ ಸಿಸ್ಟರ್
ಸ ಗೊತ್ತ ಅಂದ್ರೆ ಈ ಕಾಯ ಇಲ್ಲ ಎಡ್ ಕಾಯಿ ಹದಿಮೂರ್ ಕಾಲಿಗೆ ಎಷ್ಟು ಬರುತ್ತೆ ಅಷ್ಟ ಬರುತ್ತೆ ಈಗ ಹನ್ನರನೇ ಕಾಲಲ್ಲ ಹದಿಮೂರನೇ ಕ ಹ ಸನು ಇದ್ರಾಗ ಎರಡು ಲಿಂಗಕ್ಸ್ ಇದಾವ ವಿರೀಶ್ ಒಂದ್ ಸಿಂಗಲ್ ಜ ಅ ಅದಕ್ಕೆ ಇದು ಅದಕ್ಕೆ ನನಗೆ ಹೆಡ್ಡೆ ಕಾಣಸಿ ತಗೊಳ್ಳಳಿಲ್ಲ ನಾನ ಇಲ್ಲ ಅಂದ್ರೆ ಅವಡ ತಗೊಂಡಿರ್ತಿದ್ದೆಂ ಅವನಡಿ ಸಿಂಗಲ್ ಪೇಜ್ ಅದದು
ಸಿಂಗಲ್ಪೇ ಜಿಲ್ಲದ
ಸಿಂಗಲ್ ಪೇಜ್ ಅದೆ ಪ್ರರಿಪಬ್ಲಿಂಕ್
ಸಿಂಗಿಲ್ ಪೇಜ್ ಅಲ್ಲವಾಣ
ಆಸೆಟ್ ಅಲ್ಲ ಪ್ರಿವ್ಯೂ ಲಿಂಕ್ ಸಿಂಗಲ್ ಪೇಜ್ಳಗಿನೇ ಎಲ್ಪಿಟಿಪಿ ಎಲ್ಲ ಡೈರೆಕ್ಟ್ ಅದು ಕ್ಲಿಕ್ ಮಾಡಿದರೆ ಡೌನ್ಲೋಡ್
ಓ ಓಕೆ
ಟಿ ಪಿ ಇಲ್ಲ ಒಂದೇ ಇಮೇಲ್ ಪೇಜ್ ಒಂದೇ ಪ್ರಿಬ್ಯು ಲಿಂಕ್
ಈಗ ಅವನ್ ಮಾಡತಾನ ಅದಲುೂ
ಹಾಂ ಯೂಸ್ಲೆಸ್ ಈ ನೋಡ ಮತ್ತೊಂದ ಎರ ಕ್ಯಾಂಪನ್ ಬಂತಂದ್ರೆಟ್ಯಾಗ್ ಮಾಡ್ತ್ಮ
ನ ಸೂಪರ್ ಟೈಮ್ ಅ ಬಂದ ಬರ್ತಕಂತೆ
ತ ಅದೇ ತೊಗತನಿ ಅದು ಹ ಇದ್ದಿದ್ದಕ್ಕೆ ತೊಗೊಳ್ಳಳಿಲ್ಲ ನಾನು ಮತ್ತುತ್ತೆ ಕಂಟೆಂಟ್ ರಿಕ್ವೆಸ್ಟ್ ಮಾಡು ಮತ್ತು ವೆಯ್ಟ ಮಾಡು ಆ ವೈಟಿಂಗ್ ಕ್ಲಾರಿಫಿಕೇಶನ್ ಇರೋದು ಎದಕ್ಕೆ ಆ್ಯಡ್ ಮಾಡಿ ಕೂತಾರೆ ಇವ್ರು ಇದ್ರೊಳಗೆ ಇವ್ನ್ ಸಿಗಬಹುದುಂತ ಇನ್ ಟಕ್ ಫ್ರಲ್ ಕೆಿಂ ಜಿ ಹೇಳಿಲ್ಲ ಕೆಪಿಎಂ ಜಿ. ಹಫಲ್ ರಗಡ ರಗಡದ ವೆರಿಯೇಷನ್ಂತ. ಈ ಸರಿ ಇ ನ್ಮಲ್. ತಮ್ಮಲಿಲ್ಲ ಅಂಥೇಳಿ. ಯಕಂತ ಹಂಗಗೆ ಕೊಟ್ರ ಯಾರಿ ಗೊತ್ತ ಕೆಪಿ ಎಂ ಜಿಲ್ಲ್ ಮತ್ತ. ಈಸಿ ಇರ ಅವೆಲ್ಲ ಕಾಂಪ್ಲಿಕೇಟ್ ಮಾಡ್ಲಿರ್ ತರ ಮತ್ತುತ್ತೆ ಇಂಟ್ರೆಸ್ಟ್ ಉಂಟದ ನಮಗೆ ವರ್ಕಂದು.
ಹ್ಮ್.
ಇವ್ರ ಏನಾರ ಮಾಡ್ಲಿ. ಯಾಕರ ಮಾಡ್ಲಿ. ವಾಚ್ ಭಾರಿ ಬೆಸ್ಟ್ ಅದ ನೋಡ್ಬ ಅಷ್ಟು ಕೈಯ್ಯಾಗ ಕ ತಗೊಂಡ್ರೆ ಹಂಗ ಝೂಮ್ ಝಮ್ ಝೂಮ್ ಕಾಣ್ತ. ಯಾವ್ದ. ಫಾಸ್ಟ್ ಟ್ರ್ಯಾಕ್.
ಓಕೆ.
ಫಾಸ್ಟ್ ಟ್ರ್ಯಾಕ್ ಈ ಗಾಗಲ್ಸ್ ಒನ್ ತಗ್ಬಿಟ್ರೆ ಫಾಸ್ಟ್ ಟ್ರ್ಯಾಕ ಇನ್ ಮುಗಿಯತ್ ನಂದ. ಏ ಅದೇನ ಹೇಳ್ತಾರಲ್ಲ. ಗೊತ್ತಿಲ್ಲಂಗ ರೇ ಭಾವನೆ ಮತ್ತ. ಮತ್ತೆ ಫಾಸ್ಟ್ ಟ್ರ್ಯಾಕ್ ನನ್ನ ಫೆವ್ರೇಟ್ ಮಾಡಲ್ವು ಗಾಗಲ್ಸ್
ಫೇವ್ರೇಟ್ ಎಲೋನಿಂದ ಓಕೆ.
ಎಂಟೂವರೆ ಸಾವಿರ ಅದನ್ನು ಹತ್ತು. ಕ ಕೊಂಡ ಏನು ಜಾತ್ರೆ ಹೋಗ್ಲ. ಮುಂಬೈ ಮುಂಬೈ ಒಳಗ ನೋಡಿದ್ದೆ ಮತ್ತ ಅದ ಆದ್ಮೇಲೆ ತಗೊಂಡು ಈ ಹೌದು. ಫೇವ್ರೇಟ್ ಅದ ಹಾಕೊಂಡು ಹೋಗ್ತಿಯಲ್ಲಿ ಅದಕ್ಕೆ ತಕಂ ಪೊಸಿಷನ್ ಇರ್ಬೇಕು ಅದಕ್ಕೆ ತಕ್ಕಂ ಜಾಬ್ ರೋಲ್ ಇರ್ಬೇಕು ಡಿಸ್ಕ್ರಿಪ್ಷನ್ ಇರ್ಬೇಕ ಅವಾಗ ಅದಕ್ಕೆ ತಕ ಹಾಕೊಂಡು ಹೋಗ್ತ. ನೀನ್ ಕಾರ್ ಬೈಕ್ ಒಳಗ್ ಜಮ್ಮ ನಂಗ ಅವು ಯಾವೂ ಇರ್ಲಾರ್ದ ಬರಿೀಗ್ ಹೊೋಗಲ್ ಹಾಕೊಂಡ್ ಎಲ್ಲಿ ಹೋಗ್ತಿ. ಈ ಫ್ರೆಂಡ್ಸ್ ಜೊತೆ ಅಡ್ಡಿ. ಡ್ಲಿಕ್ಕೆ ಇಂಥವ್ರ ಜೊತೆಗ ಆದರೆೆ ಐವತ್ತು ನೂರು ರೂಪಾಯಿ ಸಾಕು.
ಹ್ಮ್.
ಅವೇ ಬೆಸ್ಟ್. ಅದಕ್ಕೆ ತಗೋಬೇಕಂತ ಹೋದಕ್ಕೆ ಗಪ್ಪ ಆಗ್ಬಿಟ್ಟೆ ನಾನು ಲಾಸ್ಟ್ ಸರಿನಾ.
ತಗ ಬಿಡಬೇಕ ಇಟ್ಟು ಇಲ್ಲಿ ಕೊಡ್ಸ. ರೆಂಡು.
ಈ ಸರಿ ತಗೊಳೋಣನ್ ಬೆಳಗಾ ಬಂದೆ ಅಂತಂದ್ರ ನೀನು ತಗೊಳುವಂತ ನಾನು ನೀನು ವರ್ಷ ಮೂರ್ ಮುಂದಿ ತಗೊ.
ಹಾ.
ನಂದ ಇಂತ ಬೇರೆಲ್ಲ ನೀ ಕೇಸ್ಕೊಂಡತೀನಿ ಅ ಅದಕ್ಕ ನಾನ್ ಕಾಕ್ ಆಗೋುದಿಲ್ಲ ನಾಂತನು ತಗೊಳ್ಳೋುದಿಲ್ಲ ಅದು ಒಂದ ದಿನ
ಲ್ಲದಕ್ಕಂತ ಹೇಳ
ಡ್ರಂಗ ಇರ್ಟ್ಟನಾಗವ್ ಆಗ್ಬಾರ ಜವದ
ನಿನ್ಗ್ ಅನ್ಸ ನಿನ್ ತಿಕ್ ಹೆಂಗ ಐ ಇದನ್ ತಗೋಬೇಕ ಹೌದಾ ನನ್ ಥಿಂಕ್ ಬೇರೆ ಟೈಪ್ ಐತಿ ಅದ್ ಅದನ್ದ ನೀ ಪಕ್ಕ ನಕ್ತಿ ಅದಕ್ಕ ನಾ ಹೇಳೋದಿಲ್ಲ ಮುಂದೊಂದ ದಿನ ಗೊತ್ತ ತಗೆ ಅಷ್ಟ ಅದು ಯಾವಾಗ ಸಿಗ್ತೇತ್ಲ
ಇಲ ಅವಾಗ ಗೋತಗುತ್ತೆ ಹೂ ಯಾತಕ್ ಇವನ್ ಬಿಟಿದು ಅಂತ ಹೇಳಿ ನಂಗ್ ಹಂಗ ಬಳ ಪಿರ್ ಫೇಬಲ್ ಇದಾವ ವೇರ್ ಕರೆ ಹೇಳ್ಬೇಕಂದ್ರೆ ಮೊದ್ಲಾದ್ರು ನಾ ಹಂಗ ಯೂಸ್ ಮಾಡ್ತಿದ್ದೆ ವಾಲೆಟ್ ಅಂತ ಬಂತಪ ಅಂತಂದ್ರ ಲೇಬಿಸಸ್ ಫಸ್ಟ್ಕ್ ನಂಗಗೆ ಬಾಳ ಸೇರ್ತದೆ ಬ್ಯಾಗ್ಸ್ ಒಳಗೆಲ್ಲ
ಓಕೆ
ಲೆವಿಸ್ಸ ಇರ್ತದೆ ಮತ್ತು ಇದರೊಳಗೆಲ್ಲ ಹಿಗೆ ಒಂದೊಂದ್ರಗೆ ಒಂದೊಂದು ಟೈಪ್ ಅವ ಇರಬೇಕು ಇವ ಇರ್ಬೇಕುಂತ ನಂಗೆೊಂಥರ ಅದೇನು
ಹ್ಮ್ ಹ್ಮ್ ಆ ಟೈಪಾ
ಹ್ಮ್ ಹಾ ನೋಡ್ ಈಗ ಇದ ಇದ ನಿಂಗ್ ಸಿಂಕ್ ಆತ ಹ್ಮ್ ನಂದ್ ಬೇರೆ ಟೈಪಿಕ್ ಹ್ಮ್ ಹ್ಮ್ ವರ್ಷವರ ಹೇಳ್ತ ನಾನಾ ಏನ ಅವರ ಅಂದ ಅಪ್ಪಿ ತಪ್ಪಿನ ಹೇಳ ಹೇಳ ನೋಡಣ ಹೇಳ ನೋಡಣ ಹೇಳ ಈಗ್ ನೈಲ್ ಪಾಲಿಸ ಅಂತ ಬಂದ್ರ ನನಗ ಲ್ಯಾಕ್ಮಿ ಮತ್ತೆ ಡ್ಯಾಚಲರ್ ಲೈಕ್ ಲಿಪ್ಸ್ಟಿಕ್ ಅಂತ ಬಂದರು ಕಂಪಲ್ಸರಿ ಲ್ಯಾಕ್ಮಿ ಹ ಒಂದೊಂದಕ್ಕೆ ಒಂದೊಂದು ಒಂದುಥರವು ಸೆಟ್ ಆಗ್ಬಿಟ್ಟಾವ ನನಗೆ
ಲಾಪ್ಮಿಯಾ
ಹೂ ಲ್ಯಾಕ್ಮಿನನ್ನ ಫೇವ್ರೇಟ್ ಬ್ರ್ಯಾಂಡ್ ಕಾಸ್ಮೆಟಿಕ್ಸ್ ಅವರದು ಮತ್ತ ಅದ್ರ ಕಲರ್ಸ್ ಇರ್ಬೋದಾ ಹ್ಮ್ ಹ್ಮ ನಾನ ಇವತಿನ್ ಅವತ್ ಇತ್ತಿಂದ ಇವತ್ತಂತ ನಾನು ಒಂದೇ ನ್ಯೂಡ್ ಕಲರ್ ಯೂಸ್ ಮಾಡ್ತೇನೆ ಗೊತ್ತ ಲಿಪ್ಸ್ಟಿಕ್ ಒಳ ಮತ್ತೆ ಚೇಂಜ ಮಾಡಿಲ್ಲ ಎಷ್ಟ್ ಜನ ಅಂತಾರ ಏನ್ ಲೇ ಬೋರ್ ಆಗುದಿಲ್ಲೇನ ಅಂತ ಹೇಳಿ ಹಾ ಹಾ ಇ ಅಂದ್ರೆ ಇದ ಪಾರ್ಟೀಸ್ಗೆ ಇದಕ್ಕ ಅವೆಲ್ಲ ಇದ್ದಾಗ ಸ್ವಲ್ಪ ಬೇರೆ ಕಲರ್ ಅದ ಬಿೇಡ ಡಾರ್ಕ್ ಉಳ್ದಂಗೆ ಡೈಲಿ ಯೂಲ್ ಸಿಗಂತು ಒಂದು ಅ ಕಲರ್ಲಿ ಲೈಟ್ ಎಷ್ಟ ಐದ ಆರು ವರ್ಷ ಆತ್ ನೋಡ ಅದ ಕಲರ್
ಹ್ಮ ಹ್ಮ್ ಹ್ಮ್ ಚಲೋಬೇಡ
ಕ್ವಾಲಿಟಿ ಕ್ವಾಲಿಟಿ ಮ್ಯಾಟರ್ಸ್ ಕ್ವಾಲಿಟಿ ಮ್ಯಾಟರ್ ಹಾ ಈಗ ಜುಡಿಯೋದು ಅದಕ್ಕೆ ಪ್ರಿಫರೇಬಲ್ ಅದ ಸೇಮ್ ನಿನಗ್ ವಿಶಾಲ್ ಮಾರ್ಟ ಒಳಗೆ ಸಿಕ್ತಾವ ಬಟ್ ಅವು ಕ್ವಾಲಿಟಿ ಹೆಂಗ ಇರ್ತಾವ ಗೊತ್ತಾ ನಿನ್ನೆ ಸೇಮ್ ಇದು ವೇರಷನ್ ಎಡ್ರೆಸ್ ಹೋಣಣ ನಾನ ನೈಟ್ ಡ್ರೆಸ್ ಅಂದ್ರೆ ಕೋ ಆಡ್ಸ್ ಕೋಡಸ ಹನ್ನೊಂದು ನೂರು ರೂಪಾಯಿ ಕೊಟ್ಟು ಜಡಿಯೋದ ತಗೊಂಡೇನ್ ಅದ ಸೇಮ್ ವಿಶಾಲ್ ಮ್ಟ ಒಳಗು ತಗೊಂಡೆನ್ ಫೋರ್ ಹಂಡ್ರೆಡ್ ಕೊಟ್ಟ
ಹೌದು ಅಂದ್ರೂ ಕ್ವಾಲಿ ಸರಿಯರಐನ ತಾತ ವಿಶಾಲ ಮೇಲೆ ಮಾತಾಡೋಲ್ಲ
ಸ್ಟುಡಿಯೋದಾಗಿಿಂದ ಹೊರಗಡೆನೂ ಹಾಕೊಂಡು ಹೋಗ್ಬೋದು ನಾನು ಅಷ್ಟು ಬೆಸ್ಟ್ ಕ್ವಾಲಿಟಿ ಅದ ಇದು ವಿಶಾಲ್ ಮಾರ್ಟಿಂದ ಏನಿಲ್ಲ ಮನ್ಯಾಗ ಹಾಕೊಂಡು ಳಾಡುದ
ಹ್ಮ್ ಹ್ಮ್
ನೋಡಿದ್ ಕೂಡ್ಲೆ ಗೊತ್ತಾಗ್ತದ ಅದೇ ಸೇಮ್ ಕಾಟನ್ ಪ್ಯಾಂಟ್ ತಗೋಬೇಕಂತ ಹೋದೆ ನಾನು ಈಗೀಗ ನನಗೆ ಲೆಗಿಂಗ್ ಆಗಿಬರವಲ್ ಸುಮ್ಮನೆ ಅವೆಲ್ಲ ಇದು ಅವವಾಗಿನ ಫ್ಯಾಶನ್ ಇದ್ವು ಟೈಟ್ ಜೀನ್ಸ್ ಟೈಟ್ ಲೆಗ್ಗಿಂಗ್ಸ್ ಎಲ್ಲ ಈಗೆಲ್ಲ ಫ್ಯಾಷನ್ ಲೂಸ್ ಪ್ಯಾಂಟ್ಸ್ ಬಧ ವಲ್ಲ ನಿನ್ನೆ ತಗೋಬೇಕ ಅಂತ ಹೇಳಿ ಹೋದೆ ಸುಡಿಯೋದಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅದ ಸೇಮ್ ಕ್ರೀಮ್ ಕಲರ್ ಲೂಸ್ ಪ್ಯಾಂಟ್ ಬಟ್ ಅದ್ರ ಕ್ವಾಲಿಟಿ ನಾ ನೋಡಿ ನೋಡಿ ಬಿಟ್ಬಿಟ್ಟೆ ಹೋಗ್ಲಿ ಬಿಡ ಡೈಲಿ ಯೂಸ್ಿಗೆ ಯಾಕ ಸ್ಕಾಸ್ಲಿ ರೊಕ್ಕ ಕೊಡೋುದು ಅಂತಿ ಅದು ಸೇಮ್ ಟೈಪ್ ಇದ್ರಾಗ ನೋಡಿದೆ ಅಂದ್ರೆ ನೀನ್ ೂ ನೈಟಿ ನೈನ್ ತ್ರೀ ಹಂಡ್ರ ಡ್ ಅಂದ್ರೆ ಆಲ್ಮೋಸ್ಟ್ ನಿಂಗ್ ಅರ್ಧ ರೇಟ್ ಬಟ್ ಕ್ವಾಲಿಟಿ ಇಷ್ಟು ಹೊಲಸದ ಗೊತ್ತಾ ವಿಶಾಲ್ ಮಾರ್ಟಿಂದ
ಅಲ್ೀ ಕ್ವಾಲಿಟಿ ಗತ್ತ ಯಾಕ್ರೆ ನಾವು ಇಲ್ಲೇ ಮನೆ ಕಡೆ ನಿಂತ ಹೋಗ್ತೇ ಅ ಪ್ರತಿಸ್ತಲ್ಲ ಹುಡ್ಗರ್ದಷ್ಟ
ಅವರ್ದ ಸರಿ ಇರೋದಿಂದ ಈ ಟ್ರೆಂಡ್ಸ್ ಇನ್ವೋ ಅಂತ ಪರಿ ಬರಬಲ್ವೋ ಅವಾಗ ಟ್ರೆಂಡ್ಸ್ ಬಟ್ಟಿ ಆ ಪರಿ ಎಷ್ಟು ಮಸ್ ಬರ್ತಿದವು ನಾ ಇನ್ನೊಂದ ್ರ್ ಬಂದ ಆಗ ನ ಯಾವ ಹೋಗಲ್ಲ ್ರ್ ಇ ಕ್ವಾಲಿಟ ಅಷ್ಟ ಬರಬಲ್ತ್ ಆದ್ರೆ ಜದುಡಿಯೋದಾಗ ಏನಂತ ನ ಎಲ್ಲ ಇದು ಕ್ವಾಲಿಟಿ ಚಛಲೋ ಇರ್ತಾವ ಬಟ್ ಸೆಲೆಕ್ಷನಿಗೆ ಜಾಸ್ತಿ ಕಲೆಕ್ಷನ್ ಇರೋಂಗಿಲ್ಲ
ಹ್ಮ್ ಹ್ಮ್
ಅದೇ ಡಿಯ ಅಲ್ಲನ್ ಇರಂಗಿಲ್ಲ ಬರಿ ಮಲ್ಟಪಲ್
ನಿ ಸಿಟಿೊಳಗ ಇರ್ತಿರ್ಬೇಕಾ ಸಿಟಿ ಒಳಗ ಇರ್ತಿರ್ಬೇಕಾ ಒಂದೊಂದ್ ನಂಂಗಗೆ ದೂರ್ ಊರೊಳಗ ಇರ್ತಾವಲ್ಲ ಯಾರಿ ಗರ್ತ್ತದ
ಇಲ್ಲಂತೂ ವಿಶಾಲ್ ಮಾರ್ಟಿನ್ ಒಳೆ ಜಾತ್ರೆ ಮಾಡ್ಬಿಟ್ರು ತರಬೇಡ ಕಿತ್ತ ಕಿತ್ತ ಕತ್ತ ಕತ್ತ ಹ ಹೆಂಗ ವೇಕಂಗೋಗ ದು ಹೆಂಗ ಆ ಒಂದ್ ಇದು ನೋಡಿನೇ ನನ ವಯಕ್ ಕನ್ಿಸ್ಬಿಡ್ತದೆ ಬಾಡಪ್ಪ ಇದೆ ಅಂತ ಹೇಳಿ ಅದೇ ನಮ್ಮ ಗಂಗಾವತಿ ವಿಶಾಲ್ ಮಾಡಟಿಗೆ ಬಾನಿಲ್ಲ ಹೆಂಗೆ ಇಟ್ಟಾರ ಗೊತ್ತಾ
ಓಕೆ
ಈ ಹೊಸಬಟ್ಟ ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ನಿನ್ನೆ ಏನ್ ಮಜಾ ಆಗ್ಯದ ಗೊತ್ತಾ ಸ್ವಾತಿ ಹೋಟೆಲ್ ಸ್ವಾತಿ ಹೋಟೆಲ್ ಅಂತ ಮ್ಯಾಪ್ ಎಲ್ಲಾ ಹಾಕಿ ಬಸ್ ಸ್ಟ್ಯಾಂಡ್ ಎಲ್ಲ ಎರಡ್ ರೌಂಡ್ ಓಡಿಸಿಿ ಇಲ್ಲಿಂದ ಹಸಿವ ಮಾಡ್ಕೊಂಡ್ ಕರ್ಕೊಂಡ್ ಹೋಗೇನ್ ನನ್ ತಂಗಿಗ ನನ್ ಫುಲ್ ಎ ಸಿಿ ಚೇರು ಅ ಎಲ್ಲ ಚೇಂಬರ್ ಅವತ್ ನೈಟ್ ಹೋಗಿದ್ವಿ ನೋಡ ಅಂಕಲ್ ಎನಿವರ್ಸರಿಗೆ ಹೋಟೆಲ್.
ಹಾ.
ಆ ಟೈಪ್ ಅದ ಫುಲ್ ರಿಚ್ ಫೀಲ್ ಒಳಗ ಅದ ಸ್ವಾತಿ ಹೋಟೆಲ್. ಹ ಒಂದ ಈಗ ಎಸ್ಟ್. ಶನ್ಬಾಗಿಗೆ ಹೋಗ್ತೇವೆ ನಾವು ಯೂಶ್ಲಿ ಶಾನ್ಬಾಗ್ ಅಂತಂದಂದ್ರೆ ಲಿಂಗಾಯಸಂದು ಒಂಚೂರು. ಇದರದ್ದು ಮೀಡಿಯಮ್ ರೇಟ್ಸ್ ಅವ ಮತ್ತ ಕ್ವಾಲಿಟಿ ಮೇನ್ ಟೇಸ್ಟ್ ಮಸ್ತ್ ಇರ್ತ ಮಾನ್ಯಗಿಂದ ಇದಂಗ. ಅಲ್ಲಿ ಸ್ವಾತಿ ಹೋಗ ಬಂದ ಇಬ್ರೂ ಮೂರು ಜನ ನನಗೆ ಮುಸ್ಲಿಮ್ಸ್ ಕಂಡುಬಿಟ್ರ ಅಯ್ಯೋ ಇದು ಮುಸ್ಲಿಮ್ಸ್ ಹೋಟೆಲ್ ಅದ ನಾನು ತಿನ್ನೋದಿಲ್ಲ ಬಾ ಬಾ ಬಾ ಅಂಥ ಹೇಳ್ ಅಲ್ಲಿಗುನು ಇಲ್ಲ ನಾನ್ ತಂಗಿ ಬಂದೇವಿ ಬಂದಿವಿ ತಿಂದಬಿಡೋಣ ಅಂತ ಕಾಸ್ಟ್ಲಿ ಆದ್ರ ಆತು ಕ್ವಾಲಿಟಿನೂ ಚಲೋ ಇರ್ತದ ಅನಸ್ತದ. ಡಬಲ್ ರೇಟ್ ಆದ್ರ ಆತು ಇಲ್ಲ. ಮಾಡೋಣ ಅಂತ ಅಕಿ ಅಂದ್ರೆ ಈಗ ನಾರ್ಮಲ್ ಕರ್ಡ್ ರೈಸ್ ಎಲ್ಲ ಒಂದ್ ಶ್ಯಾನಭಾಗ್ ಹೋದ್ರೆ ಏಟಿಯಿಂದ ಹಂಡ್ರೆಡ್ ರುಪೀಸ್ ಪೈಸ. ಬಟ್ ಅಲ್ಲಿ ಒನ್ ಫಿಫ್ಟಿ ಒನ್ ಏಯ್ಟಿ ಹಿಂಗಿತ್ತ ಆಲ್ಮೋಸ್ಟ್ ರೇಟ್ ಡಬಲ್ ಈಗ ಫ್ರೈಡ್ ರೈಸ್ ಎಲ್ಲ ಅಲ್ಲಿ ತ್ರೀ ಥರ್ಟಿ ಹಿಂಗ ಇತ್ತು ಇಲ್ಲೆಲ್ಲ ಒನ್ ಫಿಫ್ಟಿ ಹಿಂಗ ಆದ. ಆಮೇಲೆ ಅಲ್ ಹೋ ಡಬಲ್ ಡಬಲ್ ಮುಸ್ಲಿಮ್ಸ್ ನೋಡಿ ವಲ್ಯ ವಲ್ಯ ಅನಿಸಿತ್ ಅಲ್ಲಿಗೆ ಏನಾಗ್ಬಿಡುತ್ತೆ ಅವ್ರು ಬಂದ ಮೇಡಮ್ ನಾರ್ತ್ ಇಂಡಿಯನ್ ಅದೆಲ್ಲ ಏನಿಲ್ಲ ಬರೀ ಸೌತ್ ಮತ್ತೆ ಚೈನೀಸ ಹೌದಾ ನಮ್ಗೆ ನಾರ್ತೆೇ ಬೇಕಿತ್ತು ನಾರ್ತ್ಗಂತಾನೇ ಬಂದೆ ನಾನು ಅಂತ ಹೇಳಿ. ಹೋಗಣ ಹೋಗಣ ಅಂತ. ಎಸ್ಕೇಪ್ ಹ್ಹ್. ಹೋಗೋಣ ಹೋಗೋಣ ಅಂತ ಹೇಳ ಅಲ್ಲಿಗ್ ನನ್ ತಂಗಿ ಇರ್ಲಿ ಸೌತೊಳಗ ಹೇಳೋಣ ಅಂತ ಅಂತ ಹೇಳಿ. ಇಲ್ಲ ಇಲ್ಲ ನಂಗೆ ನಾರ್ತಬೇಕು. ಆಮೇಲೆ ನನ್ನ ತಂಗಿಗೆ ಬೈದೆ ನಾನು ಅಲ್ಲಿ ಅವ್ರ ಮುಂದೆ ಬೇಕಂತಾನೇ ಹ ಅಲ್ಲಿ ಅವ್ರ ಮುಂದೆ ಬೇಕಂತಾನೇ ನಂಗ ಇನ್ನು ಬ್ಯಾಡ ಅಂತಂದ ಹೇಳಿ ನಾನ್ ನೋಡಿದ್ರ ಹಂಗ್ನೆೆಪ ಮಾಡಿ ಎದ್ ಬಂದ್ರ ಆತಂತ ವಿಚಾರ ಮಾಡ್ಲಿ ಅತನಿ ನೀನ್ ನೋಡಿದ್ರ ಮತ್ತೆ ಸೌತ ತಗೊಳೋಣ ಅಂತಂತಿಯಲ್ಲ ಅವ್ರಿಗೆ ಅಂತ ಹೇಳಿ. ಆಮೇಲೆ ವಾಪಸ್ ಮತ್ತೆ ಶಾನ್ಬಾಗಿಗೆ ಬಂದು. ಚೆಂದಾಗಿ ಶೇಜ್ವಾನ್ ಫ್ರೈಡ್ ರೈಸು ಕರ್ಡ್ ರೈಸು ಎಲ್ಲ ತಿಂದು.
ಹ್ಮ್ ಒಟ್ಟ ತಿಂದ ಬಂದ್ರೆಲ್ಲ ಹ್ಹ್. ಈಗೀಗ ಎಲ್ಲ ತರ ಬಿಸ್ನೆಸ್ ಮುಸ್ಲಿಮ್ಸೇ ಅಡಪ್ಟ್ ಮಾಡ್ಕೊಳ್ಳಿ ಎತ್ಬಿಟ್ಟಾರ ಜಾಸ್ತಿ. ಅವರಿಗದು ಗ್ರಿಪ್ ಕೂತಿರ್ತದಲ್ಲ ಯಾವದಕ್ಕೂ ಇದು ಮಾಡಂಗಿಲ್ಲ. ಹಾರ್ಡ್ ವರ್ಕಿಂಗ್ ಹ್ಮ್. ಹಾರ್ಡ್ ವರ್ಕಿಂಗ್ ಅವರು. ಬಟ್ ಅಡಿ ಮಾಡ ಅದೊಂದುಟನ್ನ್ ಆ ಯಾವ್ ಚಮಚ ಯ ಮಾಡ್ತೇನು ನದ ಒ ಎಂತ ಪ್ಯೂರ್ ವೆಜ್ ಅಂದ್ರುನು ಹೇಳಿದ್ನಲ್ಲ ನಾನ ಲಾ ಲಾಸ್ಟ್ ಟೈಮ್ ಇಲ್ಲಿ ಇಡ್ಲಿ ಕಟ್ಟಿಸ್ಕೊಂಡ್ ಬರ್ಬೇಕಾದಾಗ ಆಹ ಇದು ಇನ್ನೇನ್ ಇಡ್ಲಿ ಕೊಡ್ರಿ ಅಣ್ಣ ಅಂತ ಹೇಳಿ ತಗೊಳಿಯತ್ತವಿ ಇನ್ನೊಬ್ರು ಲಿಂಗಾಯತ್ರು ಗಂಡ ಹೆಂಡತಿ ಮಾಡ್ತಾರ ಅವರು ಅಂಕಲ್ ಆಂಟಿ ಅವ್ರ ಕಡೆ ಹೋಗ್ಲಾರ್ದ ನಾವು ಬಾಜು ಹೋಟೆಲ್ ಖಾಲಿ ಇತ್ತು ಇಲ್ಲಿ ಜಾಸ್ತಿ ಮಂದಿ ನಿಂತಾರ ಬೇ ಲೇಟ್ ಆಗ್ತದ ಅವ್ರು ಕಟ್ಕ ಕೊಡೋದ ಅಂತ ಬಾಜ